ಹ ಏನ್ ಮಾಡತಿ ಏನ್ ಮಾಡತ್ತಯ
ಇವ್ ಏನ್ ಮಾಡತಿ
ನಾನು ಏನಿಲ್ಲ ಮಲ್ಗಿನ್ ಅರಾಮ್ಲಾ
ಹ್ಮ್ ಆರಾಮ ತ್ ನಿಿಂದ ಆರಾಮತ್ಲ
ನಂದು ಆರಾಮಾಯತ್ ನೋಡ ಊಟ
ಊಟ ಆಯ್ತ್ಲ ನಿಂದ
ನಮ್ದು ಆಯ್ತು ಏನ್ ತಿಿಂದೆ
ನಾ ನಾ ಚಪ್ಪಾತಿ ಬಾಜ ಶಿಕರ್ ನೀ
ಹ್ಮ್ ಯಾಕಳತ್ತಲ್ಲ ಇವ
ಅವನ ಇಲ್ಲಿ ಅಮ್ಮ ಅನಿಸಿದ ಅವನ ಬಂದ ಇರ್ತದ ಹ್ಮ್ ಹ ಹ್ಮ್
ಯಾರ
ಆಂಶ್ ಆಂಶ್ ದೀದಿ ಮಗ
ಹಾ ಹಾ ಹಾ ಬಣ್ಣನಲ್ಲ ಹೆಂಗೆ
ಇಲ್ಲಾ ನಾನ್ ಇನಕ್ಕೆಳಗದನಿಲ್ಲ
ಹಾ ಹಾ ಅವ್ಕರ್ ಮತ್ ಅವ ದಿನ ಎಷ್ಟ ದಿನ ಇರ್ತಾರ
ಮತ್ತಲ್ಲ ಬುಧವಾರ ಹೊರತರ ಹ್ಮ್ ಹ್ಮ
ಹ್ಮ್ ಕಡಿಮೆಯಾಗಿಲ್ಲ ಇನ್ನೂ ಹಂಗ ಉಡಿಯೋದು
ಅವರಿ ಕಡಿಮೆ ಐತಿ ಉಲ್ಟಿ ಕಡಿಮೆ ಐತಿ ಸಂಡಸ ರ ಮಾಡ್ತಾನೋ
ಹಾ ಹಾ
ಹ್ಮ್ ಹ್ಮ್ ಇಂತ ಅವಟರು ಹ್ಮ್
ದವಾಖನೆಿ ಹೋಗಿಲ್ಲ
ಓ ಔಷಧ ಇಿದ್ದು
ಹಾ ಹಾ
ತೋರಿಸಿದ್ದು ಅವ ಔಷಧ ಹ ಕದನಿ
ಹಾ ಹಾ
ಹ್ಮ್ ಹ್ಮ್ ಎರಡು ಮೂರು ದಿನ ಆಯ್ತ್ಲ
ಹ್ಮ ಹ್ಮ
ಹ್ಮಞ ಯ ಆಯಿತು
ಮಾಾಮಾ
ಮಾಾಮ ಇದ್ದಾರ ನೋಡು ಹೊರಗಿನ್ನ
ನೀ ಡ್ಯೂಟಿ ಇಲ್ಲ ನೀವಾಗ ನೈಟ್ ಡ್ಯೂಟಿ
ನೈಟ್ ಇಟ್ಟು ಇರುಳ್ಳ ಹರವದನ್ ದುಡ್ಡಿನ
ಇವರು ಸೆಲೆಕ್ಟ್ ಮಾಡೋದ ಇರುತ್ತನಾ
ಹ್ಞ ಹ್ಞೂ ಹ ಈಗ ಇದನ್ನ ಐತೆ ಅವ್ರಿಗೆ ಹರ್ಯಗ ಡ್ಯೂಟಿನ ಚಲ ಐತಿವಿ ಎಂದಾರ ಒಮ್ಮೆ ಅಷ್ಟ ನೈಟ್ ಡ್ಯೂಟಿ ಹಾ ಹಂಗಗೆ ಟೈಮಿಂಗ್ ಇರದ್ರ ಪೂಜೆ ಒಂದಿನಲ್ಲ
ಹಾ
ಹೆೇಂಗ
ಹ್ಮ್ ತಗೊಂಡ್ ಬಾಳ್ ಬರ ಆಯ್ತ ನ ಇಲ್ಲಿಂದ
ಹ ಒಂದುದಿನ ಹೋಗಂಗೆ ಎ ಎಲ್ಲ
ಹಾ ಹಾ
ಈಗ ಕಮ್ಮಿಥಲ್ಲ
ಹಾ
ಹ್ಮಞ ಹ್ಮ
ಮತ್ತ ಮ್ಯಾಲ ಓಕಿ ರೂಮಿಗಿ
ಹ ಈಗ ಹೊಂಟ ನೋಡ
ಹ್ಮ
ಹ್ಮ್
ಇವನನ್ ಮಾಮ ನವ
ಹ್ಮ್್ಮ ಹ್ಮ್
ಹ್ಮ ಹ ಎಲ್ಲಾ ಮಾತ್ ಎಲ್ಲ ಕಲ್ಪ ನೀ
ಹ ಮಮತಾ ತನ್ ಮಮ್ಮಾ ಆತಾನ ಅವ್ವ ಆತಾನ ಪಪ್ಪಾ ತಾನ್ ಅಜ್ಜ ಆತಾನ್
ಎಲ್ಲಾ ಅವಸರ ಆಯ ಮಗನ್ ತೊಟ್ಟೆ
ಅವಸರ ಆಯ್ತ್ ಬರಲ್ಲ ಹ್ಞೂ ಹ್ಞೂ ಹ್ಞೂ ಕುಂತೇನ ಇಿಲ್ಲ ನೋಡ
ಹ್ಮ ಹಚ್ಚಿದ್ ಮನಗೆ ಹಚ್ಚಿದ್ ಆಗ ಮಾತ್
ನಾನ ಯಬ್ಶಿಲ್ಲ ಏನ್ ಮಾಡತೀನಿ
ಹಾ ಹಾ
ಎಫ್ಸಿಿಲನು ಪೋನಾ
ಅಪ್ಪಾಗ
ಅಪ್ಪಾಗ ಇವತ್ತೇನು ಹಚ್ಚಿಲ್ಲ ನಾಳೆ ಹಚ್ಚೋಕಿನ್ನ
ಹ್ಮ್ ಹ್ಮ್
ಹ್ಮ್ ಹ್ಮ್ ಹ್ಮ್
ಹಚ್ ಹಚ್ ಅವಾಗ ಹಚ್
ಹ್ಮ್ .
ಹ್ಮ್ ಕುಮಾರ ಏನೋ ಬಿಟ್ಟಾನ ಅನಸ್ತ. ಹಾ
ಬಿಟ್ಟನತ್ತ
ಅಂದವ ಅಪ್ಪ ಅಂದ ನನಗೂ ಏನೋ ಇವತ್ತು ಮೈಸೂರ್ ಹೆಂಗ್ ಗೊತ್ತು ಅಲ್ಲಿ ನಾಲ್ಕು ಕೂರಿ ಆದ್ರ ಗಾಡಿ ಬಿಡಂಗಿಲ್ಲ ಅವರು ಸಾಯಂಕಾಲ
ಹ್ಮ
ಅದಕ್ಕ ನಾಲ್ಕೂವರಿ ಮೇಲ್ ಕ್ರಾಸ್ ಆದ್ರೆ ಮತ್ತೊಂದ್ ನೈಟ್ ಇಲ್ಲೇ ಇರರ್ಬೇಕಾಗತ್ತ ಅಷ್ಟ್ರೊಳಗ ದಾಟ್ಕೊಂಡ್ರ ದಾಟ್ಕೊಂಡ್ರ ಬರ್ತನ್ ನಾಳೆಂಗ
ಹ್ಮ್ ಹ್ಮ್ ಹ್ಮ್ ಹ್ಮ್
ಲ್ಲ ಟೈಗರ್ ಎಲ್ಲ ನ್ಯಾಷನಲ್ ಪಾರ್ಕ್ ಎಲ್ಲ ಪ್ರಾಣಿಗುಳೇಲ್ಲಾ ಆ ಟೈಮಗ ಅದು ಓಡಾಡ್ತಿ ದಂತೆ ಬಿಡಂಗಲ್ ಗಾಡಿ ಅವ ನಾಲ್ಕುವರಿ ಮೇಲೆ ಅದಕ್ಕೆಷ್ಟ್ರೊಳಗ ದಾಟ್ ಹೊಂಡ ದಾಡ್ಕೊಂಡ್ರು ಇಲ್ಲ ಅ ಮುಗಿತ್ತು
ಹ್ಮ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಅ ನ ಒೆ ತರಕಂದ ಹೇಳವ್ವ
ಅದ ಒಂದ್ ನಾಳೆ ಅವ್ ನಾಳೆ ಬಿಡ್ ನಂಗು ಎರಡನೇ ತಾರೀಕಂದ ಇದ್ದಾವ
ಹ್ಮ್ ಅದ ನಾಲ್ ಜಾಗ ಒಂದನೇ ತಾರೀಕ್ ಜಾಗ ಬಿಟ್ರೆ ಎರಡನೇ ತಾರೀಕು ಅಲ್ಲಿ ಬರ್ತನಾ ತಂದಿದ್ದರು
ಹಾ
ಹ್ಮ್
ಯಾಕ್ ಇಷ್ಟೇ ಕತೆ
ಹು
ಯಾಕ ಇಷ್ಟೆ ಖಾತೆ ಎಣ್ಣೆ
ಮಲೆೇರಿವೇನ್ ಅವನೆ ತೊಂಗಡ್ಡ
ಹ್ಮ
ಅವ್ನ ಎತ್ಕೊಂಡು ಕೈಯಾಗೆಲ್ಲ ಸಾಮಾನುಗಳು ತೊಗೊಂಡ ಮ್ಯಾಲ ಬರೋಟ್ಟಿಗೆ ಇದನೇಕ ಹ್ಮ್ ಹ್ಮ್ ಇನ್ನ ಹನ್ನೊಂದಕ್ಕ
ಕೈ ಕಾಲೆಲ್ಲ ಒಓತಿಸಕೊಂಡ್ ಮುಲ್ಕೊತಾನ
ಹ್ಮ್ ಅದೆಲ್ಲಾ ಐತ್ಲೇನ ಎತ್ತೀಲ್ಲ ಅಂದ್ರೆ ನಾನ ರಾತ್ರಿ ಎಲ್ಲ ಮಲಗೂ ಕೊಡಂಗಿಲ್ಲ ಮದ ಆಡ್ ಮತ್ತು
ಈಗನ್ ನನಗ್ ಕೆಲ್ಸ ಆಯತತಂದ ಬಿ್ಣೆ ಮೂರಿ
ಹ್ಮ್ ಅಂತ ಅತಲ್ಲ
ಹ್ಮ್ ಅಕ್ಕ ಕಳ ಹಚ್ಚಿದ್ದೆ
ಇಗ ನಚ್ಚಿಲ್ಲೋಣ ಅ ಯಾರಿ ಮಾನ್ಯ ರಾಜಕ್ಕೆ ಹೆಚ್ಚಿನಿ
ಹ್ಮ್
ಕ ಮಾತ ನೀ ಕೀಲ್ಲೇ್ದಾಗನ ಮಾತೆವಡ
ಹಾ
ಹ್ಮ್
ನಾನು ಅದಕ್ಕೆ
ಮತ್ತೇಣ ಹ
ಸೌಂಡ್ ಏನ ಅಾದ
ನೀರ ಅವಾಜ ನೀರ ಚಾಲುವ ಮಾಡಿ ನ ಹ ಕೈ ಕಲ್ ತೊಳಕ್ಕೆ ಕೈ ಕಲ್ ತೊಳಿಯಕಲ್ಲ ಗಾಯ ನಡೆಸ್ಕೊತಾನೆ ಹ ಮತ್ತ ನೀರಾವಾಡ್ತಾನೆ
ಹಾ ಬಿಸಿನೀರು ತಣ್ಣೀರು
ಪನ್ನೀರು
ಆ ನೆಗಡಿ ಅದು ಬಂದಿತ್ತು ತುಂಬಾ.
ಇಲ್ಲಿಕ್ಕಾವ ಇಲೆ. ಚ ಚ. ಸ್ವಲ್ಪ ನೀರು ಹಾಡ್ಕೋತ ನಿಲ್ತೈತಿ ನೀರು ಚಲೋ ಮಾಡೈಡ್ನ ಅಂದ್ರೆ.
ಹ್ಮ್ ಮಾಡಿತ ಅಕಡೆ.
ಈಗೇನಲ್ಲು ಮೊನ್ನೆ ಆಗೈತಿ ಒಂದ್ ಮೂರ್ನಾಾಕ ದಿನದಿಂದ.
ಹಾ.
ಈಗೆ ನಾಯಗೆಲ್ ಹ.
ಹ್ಮ
ಹ್ಮ್ ಹಂತ.
ಇಲ್ಲೂ ಇವತ್ತು ಪೂಕಲ್ ಗಾಮಿನ್. ಸಾ ಇತ್ತು ಕರೆ ಆಗ್ಲಿಲ್ಲ.
ಹಾ ಇಲ್ಲಿಯೂ ಆಗೇತಿ. ಮಾಡಾಗದಕರೆ ಮಳೆಯನು ಬಂದಿಲ್ಲ.
ಹ್ಮ್.
ಎಏ ಕಡಪಗ.
ೆವಾ ಬರ್ತಿ ಊರ್. ಅ ಕಡೆ.
ಹ.
ಊರ ಕಡೆ ಯಾವಾಗ ಬರ್ತಿ ಅಂದೆ.
ಪಂಚಮೀ.
ಪಂಚಮಿ ಯಾವಾಗ.
ಹ್ಮ ಜುಲೈದಾಗ ಇರತೈತಿ.
ಜುಲೈಯೋ ಅಗಸ್ಟೊ.
ಜುಲೈದಾಗ ಇರ್ತೈತಿ ಏನ ಆಗಸ್ಟ್ ದಾಗ ಇರ್ತೈತಿ ಇರತೈತಿ.
ಅಗಸ್ಟ್ ದಾಗ ಇರ. ತೈತಿ ಪಂಚಮಿ.
ಟ ಯವಾಗೋ ಇರತೈತಿ ನಂಗೂ ಅಸ್ಟ್.
ಮತ್ತ ತಮ್ಮ ಅಷ್ಟ್ರಾಗ ಹೊಕ್ಕನ ಅನ್ಸತ.
ಆ.
ಎಂದ ಹೋಗಲ್ಲ.
ಹ್ಮ್ ಇಲ್ಲದಾನ ಇಲ್ಲಿ ಮಲ್ಕೊಂಡನ್ರಿ ಗಾದಿ ಮ್ಯಾಲ ಏ ಅಜ್ಜಿ ಕರಿಯಾತಾಳ ನೋಡ್ ಅಲ್ಲಿ ಹ್ಮ್. ತೆಳಗ ಮಲ್ಕೋತನ ಹ್ಮ್ ಕೆಳಗ ಮಲ್ಕೋ. ಈಗ ಹೆಂಗ ಬಿದ್ದಿ ತಡಕೊಂಡ. . ಹ್ಮ್. .
ಹ್ಮ್ ಹ್ಮ್ ಮತ್ತ ಯಾರ ಆಯಿ ಕರ್ಕೊಂಡ ಹೋಗ. ಬಂದಲನ ಅವನ. ಅವನ ಕರ್ಕೊಂಡ ಹೋಗಕ ಬಂದ್ರು.
ಏ ಇಲ್ಲ. ಅವ್ರ ಮ್ಯಾಲ ಏನ ತಗದ ಇಡತ. ಮಾಡಕ ಬಂದಿರ. ಅಂತ್ಯ ಇವನ ನೋಡಾತರ ಎಲ್ಲಿದಾರ. ಅತ್ತ ಇವ ಮುಚ್ಚಿ ಕುತ್ತನ ಇವ ಇಲ್ಲಿ.
ಹ್ಮ ಹ್ಮ. ಬಾಳ ಉಡಳ ಅದನ ಮಗ.
ಕೆಟ್ಟ ವಾಂಡ ಇದನ. ಹ್ಮ್ ಹ್ಮ್. ವಾಂಡ ಇದನ ಪೂರ್ತಿ.
ಇನ್ನ ಗುಬ್ಬಿ ಮಿಲ್ಲು ಇಲ್ಲೆದಾರ ಅನ್ಸತ್ತ.
ಇಲ್ಲೇ ಅದರಲ್ಲ ಮೂರನೇ ತಾರೀಕ ಹೋಗೋರ ಅದರತ್ತ.
ಹೋಗಾಕ ಅವ್ರಗು ವಲ್ಯಗೇತಿ ಅನ್ಸತ್ತ.
ಹ್ಮ್ ವಲ್ಯಗೆತಿ ಕರೆ ಸಾಲಿ ಚಾಲೋ ಆದುಲಾ ಇನ್ನ ಹೋಗಬೇಕಲ.
ಹ್ಮ್. ಹ್ಮ ಇಲ್ಲಿ ಅವ್ವ. ಅದಾಳ ಕಾಕು.
ಹ್ಮ್ ಅದಲಾ ಈಗ ಎಟ್ಟ. ಒಂದ ತಿಂಗಳ ಆತ್ಲ ಅವ್ರ ಬಂದ.
ಹ್ಮ.
ಒಂದ ತಿಂಗಳ ಆತು ಅನನಾ ಇಲ್ಲೆದಾರ.
ಹಾ.
ಹ್ಮ್ ಅದ.
ಮತ್ತ ಮಾಮ ಯಾವಾಗ ಬರ್ತಾರ ಮತ್ತ ನಾಳಿಗಿ. ಊಟಕ್ಕ ಇವತ್ತ ಪಲಾವ್ ಇತ್ತು ಸಂಡೆಲ್ಲಾ.
ಸಂಡೆ ಪ.
ಅದ್ಕ ನಂಗ ಪಲಾವ ವಲ್ಲ್ಯಾಗಿ ಹೊರ ಹೋಗಿ ಎಗ್ ರೈಸ್ ಪಾರ್ಸಲ್ ತಗೊಂದ ಬಂದ.
ಹ್ಮ್ ಹ್ಮ್. ಹ್ಮ.
ಹೊಲಾವ್ ತಿನ್ನಾಕ್ ಬ್ಯಾಸದ ಬೆಳಿಗ್ಗೆ ನ ಅದ ರತ್ರಿನೂ ಅದ.
ಮೂರು ದಿನ ಐದು ಮೂರುಗಡೆ ಅದ.
ಇಲ್ಲ ಮಧ್ಯಾಹ್ನ ಅನ್ನ ಸರರವ್ವ.
ಹಾಂ.
ಮಧ್ಯಾಹ್ನ ಅನ್ನ ಸಾರು ಇರುತ್ತ.
ನ ಮಾರ್ನಿಂಗ.
ಮಾರ್ನಿಂಗ್ ಇವತ್ತ ದೋಸೆ ಇತ್ತು.
ಹ್ಮ್.
ಅದ್ನು ತಿಂದಿಲ್ಲ ಇನ್ನೇ.
ಹ್ಮ್ ಹ್ಮ್ ಹ್ಮ್ ಎಂತಿಗೆ.
ಹ ಚಲ್ಲ. ಈಗ್ ಎಗ್ರೈಸ್ ತಗೊಂದ್ ಬರ್ತೀನಿ ಪಾರ್ಸಲ್.
ಹ್ಮ್.
ಹ್ಮ್ ಹ್ಮ್ ಹ್ಮ್.
ಹ್ಮ್ ಮತ್ತೆ.
ಹ್ಮ್ ಮನ್ಕಳೋದ್ ಲೇಟು ನಿಮ್ದೆ ನಿನ್ನು? ಏನಿಲ್ಲ ಒಂದೇ ಹೇಳಾಕತ್ತಾಳು ನಾನು ಹಂಗ ಕೇಳಾಕತ್ನಿ. ಬಿಡಿ ಆಟ್ ಹೇಳೇದತ್ತೆ ನನಗೂ ಅನ್ನಿಸ್ತು.
ಹ್ಮ್
ಹು ನಾನುನೆ ನಾವ್ ಮುಟ್ಟನ ಆಯ್ತ ಇಡ್ತೇನೆ ಅಂತಂದ ನಾನು ಸುಮ್ ಅದ್ನೇ ಮತ್ತೆ
ಹ್ಮ್. ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಮತ್ತ ನೀ ಬರೋ
ನಿ ಹೇಳ್ಬೇಕ್ ನೋಡ್. ಅದ ಇನ್ನು ಬಂದ್ ಬಂದಾಗ ಒಂದ್ ಇವ ಬಂದಾಗ ಒಂದ್ೆರಡು ದಿನ ಬಂದ್ ಹೋಗ್ತಾನ ಅಷ್ಟ. ನಂಗೂ ಹೋಗಾಕ್ ಮನಸೇ ಎಲ್ಲ ಆಗತಿ. ಯಾಕೋ ಇ ಸತಿ.
ಹ್ಮ್. ಹಂಗಾಗಿತ್ತು ನಂಗಗೆ ರೀ ಮನಿನ ಸಲ ಹೊಟ್ಟೆ ಯಾಕ್ ಬಾಜು ಅನ್ಸಿತ್ತು ನೋಡು
ಸರಿ ತಗೋ ಮತ್ ಮಾಡ್ತೆೇನ್ ತಗೋ.
ಹ್ಮ್ ಸರಿ ಸರಿ. ಹ್ಮ್ ಬಾಯ್.